ಅಲೋ ಹೇಳಪ್ಪಾ ತಮ್ಮ ಫೋನ್ ಬಾಳ ದನದ ಮೆ ಫೋನ್ ಫೋನ್ ಹಚ್ಚಿದಯಾ ಏನ್ ಸಮಾಚಾರ ಚೆನ್ನಾಗಿದಯ
ಹಾ ಚೆನ್ನಾಗಿದೀನಪ್ಪ ನೀ ಚೆನ್ನಾಗಿದ್ಯಾಾ
ನಾನು ಇಲ್ಲಿ ಕ್ಷೇಮ ಹೋಗಿದ್ದನ ಅಲ್ಲಿ ಎಲ್ಲರೂ ಕ್ಷೇಮವಾಗಿ ಹೋಗಿದ್ದಾರಾ
ಹಾ ಎಲ್ಲಿ ಕ್ಷೇಮ ಆಗಿದೆ ನೋಡಪ್ಪ ದೇವ್ರ ದೈಹದಿಂದ ಎಲ್ಲಾ ನಮ್ಮ ಮನೆ ಎಲ್ಲಾ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಇಲ್ಲಿ
ನಾನು ಕೂಡ ಇಲ್ಲಿ ಕ್ಷೇಮವಾಗಿದ್ದೇನೆ
ಹ್ಮ್ ಮತ್ತೆ ಹೇಳ್ಬೇಕು ನೀನೆ ಹ್ಮ್ ನಾನೀಗ ಪಿಯುಷ್ ಓದ ಅತ್ತ ಇರೋದನ ಈಗ
ಹೌದಾ
ಹ್ಮ್ ಪಿ ಯು ಸಿ ಫಸ್ಟ್ ಇಯರ್ ಏನ ಈಗ
ಫಸ್ಟ್ ಇಯರ್ ಇದ್ರ ಅಂದ್ರೆ ನೀವು ಇವಾಗ ವಿದ್ಯಾಭ್ಯಾಸ ಮಾಡ್ತಿರ ಏನೋ ಗೌರ್ಮೆಂಟ್ ಅಲ್ಲಿ ಓದ್ತಾ ಇರೋದ ಏನೋ ಪ್ರೈವೇಟ್ ಅಲ್ಲಿ ಓದ್ತಾ ಇರೋದ ನೀವು
ಇಲ್ಲ ಇಲ್ಲ ಗೌರ್ಮೆಂಟ್ ಅಲ್ಲಿ ಓದ್ತಾರೆ ನಾನು ಒಂದೇ ಒಂದು ಒಂದರ ಲಸಂದು ಪ್ರಾಥಮಿಕ ಇಲ್ಲಿ ತಾನು ಗೌರ್ಮೆಂಟ ಗೌರ್ಮೆಂಟ್ ಓದ್ಲಾತನಿ ನಾನೀಗ
ಹೌದಾ ಚೆನ್ನಾಗ್ ಹೋದಪ್ಪಾ ಚೆನ್ನಾಗ್ ಹಓದು ನಿನ್ ನಿನ್ ಕಾಲ್ ಮೇಲ್ ನೀನ್ ನಿನ್ ಕೋ ನಿಂದೆ ಆ ನಿನ್ ಚೆನ್ನಾಗ್ ಓದಿದ್ದ ಒಂದು ಊರಲ್ಲಿ ರೆಸ್ಪೆಕ್ಟ ಬೇರೆ ಸಮಾಜದಲ್ಲಿ ಗೌರವನ ಬೇರೆ
ಹ್ಮ್ ಗೌರವ ಅದಕಿಂತ ಹೆಚ್ಚ ಈ ನಮ್ಮ ಮನೆಯವರು ನಮ್್ಯಗ್ ಒಂರ ಪ್ರೌಡ್ ಫೀಲ್ ಆಗುತ್ತೆಲ್ಪ ತಂದೆ ತಾಯಿಗೆ ಎಷ್ಟ ಓದಿದ್ರುನು ನಮ್ಮ ಮಗ ಎಜುಕೇಟೆಡ್ ಪರ್ಸನ್ ಆಗಿದ್ದಾನ ಅಂತ ಮ ಅದ ಒಂದು ನಮ್ಗು ಅದೊಂದು ಬಂದ್ರೆ ಸಾಕು ನಮ್ಗೆ
ಅಂದ್ರೆ ಇವಾಗ ಒಂದ್ ಗೌರ್ಮೆಂಟ್ ನೀವು ಯಾವದೇ ಒಂದು ಈ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಅಂತಕೊಂಡ ಇಊರಾಗ ಹೆಂಗ ಂದ್ರ
ಹಾ
ಊರಾಗ ಏನು ಅ್ಯಲ ನಿಮ್ದು ನಿಮ್ದು ಊರಾಗ ಹೋ ಟೈಮಿಗೆ ಅಂದ್ರೆ ಅಂದ್ರೆ ಊರಲ್ಲಿಂದು ನಿಮ್ ತಂದೆ ತಾಯಿ ಸಂತೋಷ ಪಡೋ ಕ್ಷಣಗಳು ಅಂದ್ರೆ ಇನ್ನೊಬ್ರಿಗೆ ನೀನ್ ಪ್ರೇರಣೆ ಆಗೋದು ಊರಾಗ ಒಂದು ತ ಯಾವವುದೇ ಒಂದು ಕಾರ್ಯಕ್ರಮ ಇದ್ರೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸ ತೂದು
ಇದಗ ಎಲ್ಲಾ ಯಾಕಂದ್ರೆ ಹೆ ಹೆಚ್ಚಿನ ಗೌರವ ಬರ್ತದೆ ಅಂದ್ರುನು ಯಾಕಂದ್ರ ನ ತಂದೆ ತಾಯದವರಿಗೆ ಯಾರು ಮಾತಾಡಾ ಮಾತಾಡಲ್ ನೋಡು ಅಂತಥವರು ಸಹ ಬಂದು ಮಾತಾಡಸ್ತಾರೆ ಏ ನೀ ಏನಪಾ ನಿನ್ ಮಗ ಇಂತ ಒಳ್ಳೆ ಆಫೀಸರ್ ಆಗಿದ್ದಾನೆ ಇದಾಗಿದ್ದಾನೆ ಅಂತೆ ಅವ್ರಗ ಒಂದು ಎ್ ಎ ರೀತಿ ಪ್ರೌಡ್
ಅದೊಂದ ಗತ್ತೆ ಬೇರೆ ನೀ ಗೌರ್ಮೆಂಟ್ ಜಾಬ್ ಆದ್ರೆ ಊರಲ್ಲಿ ಒಂದು ಗತ್ತೆ ಬೇರೆ ಎಲ್ರು ಏನಂತಂತ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ನಿಮ್ದ ಲೆವೆಲ್ಲೇ ಬೇರೆ ಆಗುತ್ತೇನೆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ ನೀವು ಮನೇನೇ ಚೇಂಜ್ ಆಗ್ಬಿಡುತ್ತೆ ಅಲ್ಲ ನಿಮ್ ಕುಟುಂಬ
ನಮ್ ಓಣಿ ತ ಓಣಿನೇ ನಮ ಅಂದ್ರ ಅಲ್ಲಿರೋ ಸುತ್ತಮುತ್ತಲ ವಾತಾವರಣ ಚೇಂಜ್ ಆಗ್ಬಿಡುತ್ತೆ ನಾವ್ ಒಬ್ಬ ವಜಿಕಟ್ಟ ಏನ ಇದು ಆಯ್ತ ಅಂದ್ರ ನಮ್ಮ ಮನೆಯಲ್ಲಿ
ಹೌದಾ ನೋಡಪ್ಪಾ ಚೆನ್ನಾಗ್ದು ಇವತ್ತ ದಿನ ನಿನ್ಗೆ
ಇಲ್ಲ ಓದ್ಬೇಕ ಓದ್ಬೇಕಪ್ಪಾ ಈ ಈ ಇಲ್ಲ ಈ ಕಾಂಪಿಟೇಟಿವ್ ಈ ಈ ಜಗತ್ತಿನಲ್ಲಿ ಎಷ್ಟು ಹೊದ ಕಮ್ಮಿನೇ ಎಷ್ಟು ನೌಕರಿಗಳು ನಾವು ತೊ ಅಂದರ ಅದು ಕಡಿಮೆನೇ ನಾವೇ ನಾವು
ತಂದೆ ತಾಯಿ ನಿಮ್ಗೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟಿರ್ದ್ದಾರೆ ಅವ ಕಷ್ಟಗಳನ್ನು ನೀವು ಮೀರಿ ಓದ್ಬೇಕು ಇಲ್ಲಾಂದ್ರೆ ಅವ್ರ ಕಣ್ಣಲ್ಲಿ ನೀರ್ ಹಾಕುವಂತ ಪರಿಸ್ಥಿತಿ ಯಾವಾಗ್ಲೂ ತರಬೇಡಿ ದಯವಿಟ್ಟು ನಾ ಹೇಳ್ತಿರೋದು ಗಮನಟ್ಟು ಕೇಳಿ ಚೆನ್ನಾಗಿ ಓದಿ ಸಂಜೆ ತಾಯಿ ಎಷ್ಟು ತಂದೆತಾಯಿ ಅಂದ್ರೆ ಏಳ್ನೂರು ಮುನ್ನೂರು ರೂಪಾಯ ಆಗಲೆಲ್ಲಾ ದುಡಿತಾರೆ ನಾ ಐ ತಾಸು ಆ ತಾಸು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಾ ನಾವಿಲ್ಲಿ ಚೆನ್ನಾಗಿ ನೆರಳಲ್ಲಿ ಆ ನಾಲ್ಕು ಹೊತ್ತ ಊಟ ಮಾಡಿಕೊಂಡು ಚೆನ್ನಾಗಿರ್ತೀವಿ ಆರಾಮ ಇದೀವಿ ಫೋನ್ ಹತಕ್ಕ ಅಷ್ಟೆ ತಂದೆ ತಾಯಿ ಕಷ್ಟ ನೋಡಿದ ಮಕ್ಕಳು ಯಾವತ್ತೂ ಕೂಡ ಹಾಳಾಗೋದಿಲ್ಲ ಅದೇ ರೀತಿ ನ ನಾನ್ ಹೇಳ್ತಾರೋದ ಅಷ್ಟೇ ಏನೋ ಒಂದು ಅಟ್ಲೀಸ್ಟ್ ದೊಡ್ಡ ಜಾಬ್ ಏನ್ ಬೇಕಾಗಿಲ್ಲ ಸಣ್ಣ ಪುಟ ಜಾಬ್ ಆಗ್ಲಿ ಅದು ಅಂದ್ರೆ ಒಂದು ಎಮ್ ಎ ಪಡೋಂತ ಕ್ಷಣ ನೀವ್ ಮಾಡ್ರಿ ಅಂತ ಇನ್ನನ್ ಹೇಳ್ತಾರ ನಿಮ್ಗೆ
ಇಲ್ಲ ಇಲ್ಲ ಕರೆಕ್ಟ್ ಕೇಳ್ತಿದಿ ಬ್ರದರ್ ನೀವ ಒಂಂತರ ಒಳ್ಳೆ ತಂದೆ ಸ್ಥಾನದಲ್ಲಿ ನಿಂತು ಏನೋ ಒಂದು ಈ ತರ ಹೇಳ್ತಾರೆ ನಮ್ಗೆ ಒಂತರ ಇದಾಗತಿದೆ ಈಗ ಯಾಕಂದ್ರೆ ತಂದೆ ತಾಯ ಎಷ್ಟು ಅಷ್ಟ್ ಕಷ್ಟ ಪಷ್ಟ್ ನಮ್ಗೆ ಓದ್ತಾ ಇರದಕ್ಕ ಅವ್ರಿಗೆ ಏನಾರರು ಒಂದು ಅವ್ರರು ಏನೊಂದು ಅದೇ ಒಂದು ಉದ್ಯೋಗ ತರ ಏನೊಂದು ಆ ರೀತಿ ಒಂದು ಉಡುಗೊರೆ ಕೊಡ್ಬೇಕು ಅವ್ರಿಗೆ ಉಡುಗರು ಕೊಟ್ಟಾಗ ಅವರು ಇಾಗ ಅವ್ರನು ಅಷ್ಟು ಕಷ್ಟಪಡ ಸಾಕಿದ್ಕುನು ನಾವು ನಮ್ಗ ಸಾರ್ಥ ಅವ್ರಿಗ ಸಾರ್ಥ ಆಗೈತೆ ನಮಗ ಒರ ಮನಸಿಗೆ ತೃಪ್ತಿ ಅನ್ನೋದು ಸಿಗದೆ
ಅಂದ್ರೆ ಯಾವ್ ತರ ಓದ್ಬೇಕಂದ್ರೆ ಇವಾಗ ಒಂದ್ ಒಂದ್ ಬುಕ್ ತಗಂತಿಯಲ್ಲ ಅದು ಆ ಬೊಕು ಓದಿ ದಿ ಬುಕ್ ಗೆ ನಾಚಿಕೆ ಆಗ್ಬೇಕು ಎಷ್ಟು ಸಲ್ಲಿ ಓದ್ತ್ತನಲ್ಲಪ್ಪ ಏನ ಒಂದ್ ಷಿ ಆ ತರ ಓದ್ಬೇಕ ನೀನು ಆ ಬುಕ್ಕು ಆ ಬುಕ್ಕು ನಾಚಿಕೆ ಹೇಳ್ಬೇಕು ಯಾಕ ಒತ್ತ ಇದಯ ಸಾಕಪ್ಪ ಬಿಡು ಅಂತ ಹೇಳ್ಬೇಕು ಆತರ ಓದ್ಬೇಕು ಓದಿ ಓದಿ ಓದಿ ಓದಿ ಈ ತರ ನೀವು ಅಂದ್ರೆ ಜ್ಞಾನವನ್ನು ಎಷ್ಟು ಸಂಗ್ರಹಣ ಮಾಡಿಕೊಳ್ಳುತ್ತೀರಿ ಅಷ್ಟು ಬುದ್ಧಿವಂತ ಮಹಾನ್ ವ್ಯಕ್ತಿ ಬಾಳ ಆಗತ್ತೀರಿ ಮುಂದೆ
ಎಲ್ಲ ಕರೆಷ್ಟಿದೆ ಆವಾಗಿನ ಕಾಲದಲ್ಲಿ ಡಾಕ್ಟರ್ ಬಾಬುರಾವ್ ಅಂಬೇಡ್ಕರ್ ಅವರು ಇಪ್ಪ ಗಂಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿಗೆ ಹೇಗೆ ಯಾವ ರೀತಿ ಇಪ್ಪತ್ತ ಸತಿದ್ರು ಅಷ್ಟು ಆಗಲ್ಕ ಅಂದ್ರೆ ಮಿನಿಮಮ್ ಅವ್ರಷ್ಟು ಅವ್ರಗಿಂತ ಅರ್ಧಷ್ಟ ನಾವು ಓದ್ಬೇಕಕ್ ನೋ್ರ ರೂಪಾಯಿ ಈ ಕಾಲದಾಗ
ಅಂದ್ರೆ ಒಂದ್ ಮಾತ್ ಹೇಳ್ತಾರೆ ಅಂದ್ರೆ ನಿನ್ ಬಳಿ ಎರಡ್ ರೂಪಾಯಿ ಇದ್ರೆ ಒಂದ್ ರೂಪಾಯಿಯನ್ನು ಊಟಕ್ಕೆ ಉಪಯೋಗಿಸಕು ಇನ್ನೊಂದು ರೂಪಾಯಿಯನ್ನ ಪುಸ್ತಕ ತಕೊಂಡು ಪುಸ್ತಕವನ್ನು ಓದಿ ಅಂತ ಒಂದ್ ಮಾತ ಹೇಳ್ತಾರೆ ಗೊತ್ತವ್ರು
ಹೌದೌದೌದುೌ
ಯಾವ್ತರ ಇದ್ದಾರೆ ಅಂದ್ರೆ ಇವು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಮುಗಿಬು ಎಲ್ಲಾ ಜೀವನವನ್ನೇ ಅರ್ಧ ಜೀವನನೇ ಅ ಲ್ಲಿ ಕಳೆದ ಹೋಗ್ತಾದೆ ಎಲ್ರೂ ಹತ್ರ ಮರೆಯೇ ಮೊಬೈಲ್ ಮೊಬೈಲ್ ಮೊಬೈಲ್ ಬೆಳಿಗ್ಗೆದ್ರೆ ಮೊಬೈಲ್ ನಿತ್್ರೆ ಮೊಬೈಲ್ ಸ್ಟಾರ್ಟ್ ಮಾಡಿದ್ರೆ ಮೊಬೈಲ್ ಮೊಬೈಲ್ ಬರೀ ಫೋನ್ ಈ ಮೊಬೈಲ್ ಪ್ರಪಂಚದಲ್ಲಿ ಎಲ್ರೂ ಓದದೇನೆ ಬಿಟ್ಟಿದ್ದಾರೆ ಜನ
ಹೌದ ಹೌದು ಓದ್ದನ್ನ ಬಿಟ್ಟಿದ್ದಾರೆ ಇದು ಇದೇ ರೀತಿ ಆಗ್ಬಿಟ್ಟಿದೆ ಪೂರಗೂ ಸಾಮಾಜಿಕ ಜಾಲತಾಣ ಅಂದ್ರೆ ಮನುಷಿಗೆ ಅದೊಂದ ರೀತಿ ಸತ್ಕೊಂಡ್ಬಿಟ್ಟಿದೆ ಅವನಿಗೆ ಹಾವ್ ತರ ಸುತ್ಕೊಂಡ್ ಬಿಟ್ಟಿದೆ ಅವ್ನು ಬಿಟ್ಟು ಹೋಗ ಅವ ಹೋಗ ಒಟ್ಟ
ನೋಡಪ್ಪಾ ನಾ ನಿಮ್ಗೆ ಹೇಳ್ತಾಾರೋದು ಇಷ್ಟೇನೆ ಚೆನ್ನಾಗುದು ಹೋಟ್ಲಲ್ಲಿ ಏನಾದ್ರು ಮಾಡು ಒ ಚೆನ್ನ ಒ ಸಾಧನೆ ಮಾಡು ಊರಲ್ಲಿ ನಿಮ ತಂದೆ ತಾಯಿಗೆ ಹೆಮ್ಮೆ ಪಡುವ ಒಂದು ಕ್ಷಣವನ್ನು ತರಿಸು ಮತ್ ನಾವು ನಿಮ್ ಇರತಾ ಇದ್ದೀವಿ ನಿಮ್ ಇರುದು ನಿಮ್ಮೇಲೆ ಇದೆ ನಿಮ್ಮ ನಿಮ್ ನಿರ್ಧಾರ ಬರದಾದ್ರೆ ಜೀವನ ಬದಲಾಗುತ್ತೆ ಯಾವಾಗ ನಿರ್ಧಾರ ಬದಲಾಗಲ್ಲ ಎಂದಿಗೂ ಜೀವನ ಬದಲಾಗುವುದಿಲ್ಲ
ಹೌದೌದು ಇಲ್ಲ ಹ್ಮ ಇಲ್ಲ ಕರೆಕ್ಟ್ ಇದೆ ಬರ್ತೆ ನಿಮ್ಮ ಒಂಥರಾ ನೂರಕ್ ಸ ನೂರಕ್ ಒಂದ್ ಮಾತ್ತರ ಒಳ್ಳೆ ಮಾತ ಹೇಳ್ತೀರ ನೀವು
ಬಡವರಿಗೆ ಒಂದೇ ಆಸ್ತಿ ಶಿಕ್ಷಣ ಒಂದೇ ಆಸ್ತಿ ಶಿಕ್ಷಣದಿಂದಾನೇ ನಾವು ಮುಂದ್ ಬರೋಕ್ ಸಾಧ್ಯ ಆ ಶಿಕ್ಷಣ ಬಿಟ್ಟುಷ್ಟ ನಾವು ಮತ್ತೆ ಏನಾದ್ೂ ಕೆಲಸ ಮಾಡ್ತು ಅಂದ್ರ ಅಸಾಧ್ಯವಾದ ಮಾತು ಶಿಕ್ಷಣ ಒಂದಿಂದಲೇ ನಾವು ಉನ್ನತ ಸ್ಥಾನಕ್ಕೆ ಇರುವುದು ಗೊತ್ತ
ಹ್ಮ್ ಶಿಕ್ಷಣ ಒಂದು ಆದ ಅದು ಒಂದು ಒಳ್ಳೆ ದಾರಿಲಿಂದೇ ನಾವು ಏನಾದ್ೂ ಸಾಧಿಸ್ಬಹುದು ಮತ್ತು ಬೇರೆ ನಮಗೆ ಪ್ರತಿಫಲ ಸಿಗೋಲ್ಲಮ್ಮ ಮುಂದೆ ನಮಗದು
ಶಿಕ್ಷಣ ಎಂಬುದು ಹುಳಿಯ ಆಾಲಿದ್ದಂತೆ ಅದನ್ನು ಕುಡಿದ ಮೇಲೆ ಘರ್ಷ್ಬೇಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತಾಡ್ತಾರ ಮಹತ್ವ ಪೂರ್ಣವಾದ ಮಹತ್ವ ಅದು ಎಷ್ಟು ಅರ್ಥ ಉಳ್ಳವಾಗಿದೆ ಅಂದ್ರೆ ಹೇಳಕ್ಕೆ ಸಾಧ್ಯ ಅಷ್ಟು ಅರ್ಥ ಪೂರ್ತಿ ವಾಗಿದ್ದದು
ಹ್ಮ್ ಹೌದೌದ ಹೌದು
ಓದಿ ಓದಿ ಓದಿ ಜನ ಅಂದತು ನಿನ್ನ ಜ್ಞಾನಕ್ಕೆ ಹೊರತು ನಿನ್ನ ದೇಹ ನೋಡಿ ಅಲ್ಲ ಗೊತ್ತಾ
ಹೌದೌದೌದು
ಜ್ಞಾನ ನೋಡಿ ನೀನು ಯಾರ್ನ್ ಬೇಕಾದ್ರೂ ಸೋಲಿಸಬಹುದು ಆದ್ರೆ ನೀನ ದೇಹಗೆ ಬರೀ ನೀನು ಒಂದಿನ ಸುಲ್ಸಬಹುದು ಜ್ಞಾನಕ್ಕೆ ಇಡೀ ವಿಶ್ವವೇನೇನ ತಲೆಬ ಆಗುತ್ತೆ ಗೊತ್ತಾ
ಹೌದೌದೌದು ಎಲ್ಲಾ ಅವವಾಗಿನ್ ಕಾಲಲ್ದ ಮೇಧಾವಿ ಮಹಾನ್ ವ್ಯಕ್ತಿಗಳು ಇದಾರಲ್ಲ ಅವರು ಅವ್ರು ಯಾವ ರೀತಿ ಹೋಗಿದ್ದಾರೆ ಅವಲ್ಲಿ ಅವ್ರ ಸಾಲಿನಲ್ಲಿ ಅವ್ರ ಮಾರ್ಗದಲ್ಲಿ ಅವ್ರು ಹಾಕಿ ಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀಬೇಕಕ್ ನೋಡ್ರಪ್ಪ ಈಗ ಎಲ್ಲ ಯುವಜನರು ಆಗದಂತ ನ ಭಾರತೀಯರು
ಮಾಡಡಯ ಎಲ್ರೂ ಬುದ್ಧ ಬಸವನಂತೆ ಆಗಲು ಸಾಧ್ಯವಿಲ್ಲ ಆದ್ರೆ ಅವರ ಪ್ರೇರಣೆ ಅವರ ಮಾತು ಅವರ ನಂಬಿಕೆ ಅವರ ಸಹನೆ ಅವೆಲ್ಲ ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರ ಪ್ರೇರಣೆಯನ್ನು ಅರ್ಪ ಕಪ್ಪಿಸಿಕೊಂಡಂತೆ
ಹಾ ಹೌದು ರೈಟ್ ರೈಟ್ ಅದೆ ಅವರು
ಎಲ್ರೂ ಸಾಧ್ಯವಲ್ಲ ಅವ್ರ ಪ್ರೇರಣೆ ಅವ್ರ ನಮ ಪ್ರೇರಣೆ ಆ ಪ್ರೇರಣ ನಾವು ಆಹ ಬದಲಾವಣೆ ಆಗ್ಬೇಕ ಅಷ್ಟೆ
ಹೌದೌದು ಅವ್ರದೊಂದು ಇನ್ಸ್ಪಿರೇಷನ್ ತಗೊಂಡು ನಾವು ಏನಾದ್ರು ಬದಲಾವಣೆ ಆಗ್ಬೇಕು ಜೀವನದಲ್ಲಿ
ಪ್ರೇರಣ ಅಂದ್ರೇನು ಪ್ರೇರಣ ಸಹತ ಕಾರ್ಯ ಸಮತ ಮಾಡ್ಬೇಕು ಅದು ಯಾರೋ ಇವಾಗ ಎರಡು ನಿಮಿಷ ಮೂರ್ ನಿಮಿಷ ಯಾರೋ ಈ ತರ ಓದಿನನಿ ಆ ತರ ಮೋಟಿವೇಶನ್ ತೊಂದ್ರೆ ಆಗದಲ್ಲ ಬೂಡೋ ಸಮಯತ ಹಾರ್ಡ್ ವರ್ಕ್ ಅಂತಾರಲ್ಲ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂದ್ರೆ ಪ್ರಯತ್ನ ಪಡಿಬೇಕ ಬರಿಬೇಕು ಓದ್ಬೇಕು ಬರಿಬೇಕು ಓದ್ಬೇಕು ಕಷ್ಟ ಪಡ್ಬೇಕು ಇಷ್ಟಪಟ್ಟು ತಿನ್ಬೇಕು
ಹೌದೌದು ರೈಟ್ ಕರೆಕ್ಟ್ ಇದೆ ಬರದ ನಿಮ್ಮ ಮಾತು ಅದೇ ರೀತಿ
ಇವಾಗ ಇಷ್ಟಪಟ್ಟಲ್ಲಿ ಅಂದ್ರೆ ಕಷ್ಟಪಟ್ಟ ತಿನ್ಬೇಕಾಗುತ್ತೆ ಮುಂದೆ ಮತ್ತೆ
ಏ ಮುಂದೆ ನಾವೇ ಫಸ್ಟ್ ಆತಾಪ ಪಡ್ಬೇಕಾಗ್ತದಪ್ಪ ನಾವೇ ಅವಾಗ ಅವಾಗ ಓದಿರಲ್ನಾನು ಅವ ಗೆ ಓದ ಆರಾಮ್ ನಳ್ಳಗ ಇರ್ತಿದ್ದೆ ಅವಾಗ ಯಾಕೆ ಈ ತರ ಬುದ್ಧಿ ಬಂತು ಅಂತ ನಮಗೆ ನಮ್ಗೆ ಒಂಥರ ಅಸಹ್ಯ ಆಗಿಬಿಡುತ್ತೆ ನಮ್ಗೆ ನಮ್ಗೆ ನಮ್ಯಾಗ ನಮ್ಗೆ
ಏನಲ್ಲಿ ಚೆನ್ನಾಗಹುದು ಇವಾಗ ಕೂಡ ಇನ್ನೊಂದು ಸಮಯ ಇದೆ ಇವಾಗ ಪಿಯ ಯು ಓದ್ತಾ ಅಂತ ಹೇಳಿದಯಾ ಇನ್ನು ಸಮಯ ಬಹಳ ಮುಂದ್ ಬರುವ ಜಾಬ್ಗಳು ತುಂಬಾ ತುಂಬ ಇವಾಗ್ಲಿಂದ ನಿನ್ನ ಅಂದ್ರೆ ಇವಾಗ್ಲ ಓದದ ಚಾಲು ಮಾಡು ಒಮ್ಮಲ್ಗೆ ಆಮೇಲೆ ಓದ್ತೀನಿ ಇವತ್ತು ಓದ್ತನಿ ನಾಳೆ ಓದ್ತೀನಿ ಈ ತರ ಹೇಳಿದ್ರೆ ಆಗಲ್ಲ ಇಂದು ಮಾಡೋ ಕೆಲ್ಸ ನಾಳೆ ಮಾಡೋ ಕೆಲ್ಸ ಎ ಮಾಡು ಹಿಂದ ಮಾಡುವ ಕೆಲಸ ಈಗಲ್ಲ ಮಾಡೋದ್ಗೆಸಿ ಡಾಕ್ಟರ್ ಎಪಿ ಜೆ ಅಬ್ದುಲ್ ಕಲಾಂ ಅವರ ಮಹಾತ್ಮ ನೆನಪಿದೆ ನಾಳೆ ಮಾಡುತ್ತೀನಿ ಅಂದವನು ಎಂದು ಕೂಡ ಉದ್ಧಾರ ಆಗೋದಿಲ್ಲ. ನಾಳೆ ಮಾಡೋದನ್ನು ಇಂದು ಮಾಡು ಎಂದು ಮಾಡದನ್ನು ಈಗಲೇ ಮಾಡು ಈಗಲೇ ಮಾಡೋದನ್ನ ಇವಾಗ್ಲೇ ಮಾಡು
ಹೌದು ಇವಾಗ ಈ ಕ್ಷಣದಲ್ಲೇ ಮಾಡು ಅಂತ ಅರ್ಥ ಅದು
ಹಾ ಈ ತರ ಮಾಡ್ಬೇಕು ಇಲ್ಲ ನಾಳೆ ಓದ್ತೀನಿ ನಾಡ ದಿಂದ ಓದ್ತಿದೀನಿ ಮತ್ತೆ ಸುಮ್ನೆ ಮಳೆಯಲ್ಲಿ ಮಳೆ ಮಳೆಯಲ್ಲಿ ಊರಲ್ಲಿ ಮಳೆ ಬಂತು ಕರೆಂಟ್ ಇಲ್ಲ ಅದಿಲ್ಲ ಹುಷಾರಿಲ್ಲ ನಾವ್ ಹುಷಾರಿಲ್ಲಾ ಅಂದ್ರೆ ನಾವು ದೇಹಕ್ಕೆ ಅಂದ್ರೆ ಮನಸ್ಸಿಗೆ ಅಂಗ ಅಂಗವಿಕ್ರ ಆಗರುವುದು ಆದ್ರೆ ಮನಸಿಗೆ ಅಲ್ಲ ಈ ಹುಷಾರಾರ್ ನನಗೆ ಕೂಡ ನೆಗಟಿವ್ ಬರ್ತದೆ ನನಗೂ ನೆಗಡಿ ಬಂದ್ರೆ ನಾನು ದೇಹಕ್ಕೆ ಅಂಗವಿಕಲ ಆಗಿರಬಹುದು. ಮನಸಿಗಲ್ಲ ಎಷ್ಟೂ ಕಷ್ಟ ಕಷ್ಟಪಟ್ಟುಓದಿ ಯಾವ್ ತರ ಓದ್ಬೇಕಂದ್ರೆ ಓದಿ ಓದಿ ಓದಿ ಓದಿ ಜನ ಹೇಳ್ತಾರ ಇಲ್ಲಿ ಯಾರೋ ಒಂದ ಫ್ರೆಂಡ್ಸ್ ಬಂದ್ರ ಅವನೇನು ಇಪ್ಪತ್ನಾಕ ಬಾ ಮಚ್ಚ ಈ ಕಡೆ ಹೋಗ್ ಬರೋಣ ಒಂದ್ ಹತ್ ನಿಮಿಷ ಹೊರಗಡೆ ಹೋಗ್ ಬರೋಣ ಬರೇ ಈ ತರ ಆ ತರ ಜನ ನೆಗೆಟಿವ್ ಪೀಪಲ್ಸ್ ನ ಯಾವತ್ತು ಪಕ್ಕದಲ್ಲಿ ಇಟ್ಕೋಬಾರದು
ಇಲ್ಲ ಇಲ್ಲ ಇಲ್ಲ ಅವ್ರಿಗೆ ಅವಾಯ್ಡ್ ಮಾಡ ದೂರ ಮಾಡ್ಬೇಡ್ ಕೊಟ್ಟ ಅಂತ ಜನ್ರ ದೂರ ಮಾಡ್ಬೇಕು.
ರಾಮೇಶನ್ನ ನಮ್ ದಾರಿಗೆ ಹೋಗು -ಮಿ- ಇವಾಗ ರಾಜಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಅಡ್ಡಮಾರ್ಗವ ಬಾಳ ಬರ ತೀರ ಆಕಡೆ ಈಕಡೆ. ಆತರ ಅಡ್ಡ ಮಾರ್ ಮಾರ್ಗ್ ಹೋಗಾ ಕೆ ಹೋಗಬಾರದು ಅಂದ್ರೆ ಸೀದಾ ಮಾರ್ಗ್ ಹೋಗ್ ಬೇಕು ಅಂದ್ರ ಕಷ್ಟ ಪಟ್ಕೊಂಡ್ ಹೋಗ್ಬಬೇಕು ಆಕಡೆ ಈ ಕಡೆ ಹೇಳ್ತಿರ್ತಾರ ಹಂಗ ಹೋಗೋಣ ಬಾ ಹಿಂಗ ಹೋಗೋಣ ಬಾ ಸನಿ ಅಗತೇತಿ ಅಂದ ಕ್ಯಾಶಿ. ಆ ಸನಯ ದಾರಿ ಮುಖಾಂತರಾ ಹೋಗಬಾರದು ಯಾವತ್ಲೆ
ಹೌದ ಹೌದ ಹೌದು ಹಾ ಇಲ್ಲ ಇಲ್ಲ ಕರೆಕ್ಟ್ ಇದೆ ನಿಮ್ಮ ಮಾತ ಒಟ್ಟು ಒಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಗುಣ ಒಳ್ಳೆ ಆ ಇದನಾ ಮೂಡ ನಂಬಿಕೆಗಳನ್ನು ಇಟ್ಕೊಂಡು ಹೋಗಬೇಕು ಇ ಜೀವನ್ ತರನ್ನ
ಹ್ಮ್
ಸರಿ ಇವಾಗ ಫೋನ್ ಹಚ್ಚಲಾ ನಾನು ನನ್ ಫೋನ್ ಚಾರ್ಜ್ ಇಲ್ಲಾ.
ಇದೀರಾ-ರಾ
ಹಾ -ಊರಲ್ಲಿರೋದ ನಾನು -ಹ -ಮತ್ತೆ ಹಚ್ಚತಿನಿ ಸ್ವಲ್ಪ ಫೋನ್ ಬರ್ತಾ ಇದೆ.
ಹಾ -ಸರಿ ತಗೋ ನಮ್ಮ ಮನೆಯಲ್ಲೂ ನಮ್ಮ ಪಪ್ಪಾ ಅವ್ರು ಫೋನ್ ಹಚ್ಚ ತಿದರೆ ನಾನು ನಿನಗೆ ಆಮೇಲೆ ಹಚತೇನಿ. ತನಿ- ಹ -ಓಕೆ ಓಕೆ